ಯಗಿದ್ದರಾಮ. ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ. ಊಟಾಯತಾ.
ಹ್ಮ್ ಆಯ್ತು ಈಗ ತಾನೇ ಆಯ್ತು ನಿಮ್ದು.
ನಂದು ಇನ್ನ ಇಲ್ಲ ಹೋಗ್ಬೇಕ ತಿನ್ವ.
ಹೌದಾ.
ಹ್ಮ್ ಏನ್ ಮಾಡ್ತಿದರಿ.
ನಾವು ಸುಮ್ನೆ ಹೀಗೆ ಹೊರಗಡೆ ಬಂದಿದ್ವಿ.
ಹೌದಾ. ಏನು ಪಾನಿಪುರಿ ಗೋಬಿ ತ್ತಿನಕ್ಕ.
ಆತರೇನ ಇಲ್ಲಪ್ಪಾ ಸುಮ್ಮನೆ ತಿರುಗಾಡಕೆ ಬಂದಿದ್ವಿ. ಊಟ ಆಯ್ತಲ್ವಾ. ಹ್ಮ್ ನೀವ ಏನ್ ಮಾಡ್ತಾದೀರಾ.
ನಾವೇಏನಿಲ್ಲ ಸುಮ್ನೆ ಕುತ್ಕೊಂಡಿದ್ವಿ ಹಂಗೆ ಹೊರ್ಗಡೆ ಹೋಗಿ ತಿನ್ಕೊ ಬಂದು ಸ್ವಲ್ಪ ಪಾನಿಪುರಿ.
ಓಹ್ ಫುಲ್ ಜೋರ್ ಇದೀರಿ
ಜೋರ ಏನಿಲ್ಲ ಊಟ ತಿಂದಿಲ್ಲ ಮಧ್ಯಾಹ್ನ.
ಓಹೋ.
ಆತ್ತ ಅದಕ್ಕೆ ಸಂಜೆ ಹೋಗ್ಬಿಟ್ಟು ಪಾನಿಪುರಿ ತಿನ್ಕೊಂಡು ಬಂದ್ವಿ.
ಹ್ಮ್. ಹಾ ಹೇಗಿದ್ದಾರೆ ಮನೇಲಿ ಎಲ್ಲಾರು.
ಮನೇಲೆ ಎಲ್ಲಾ ಚೆನ್ನಾಗಿದ್ದಾರೆ ನೀವೆಲ್ಲಾ ಹೇಗಿದ್ದೀರಾ.
ಹಾ ಇಲ್ಲಿ ಚೆನ್ನಾಗಿದ್ದಾರೆ ಚೆನ್ನಾಗಿ
ಹ್ಮ್ ಶಿಕ್ಷಣ ಎಲ್ಲಾ ಹೆಂಗ್ ನಡತೈತಿ ನಿಮ್ದು.
ಹಾ ಚೆನ್ನಾಗಿ ನಡತಾ ಇದೆ.
ಹ್ಮ್. ಪರೀಕ್ಷೆ ಎಲ್ಲ ಮುಗೀತಾ.
ಇನ್ನ ಇಲ್ಲ ಈ ತಿಂಗಳಲ್ಲಿ ಸ್ಟಾರ್ಟ್ ಆಗ ಓಪನ್ ಆಗುತ್ತೆ
ಹ್ಮ್.
ಬರಿಬೇಕಕ್ ಹೋಗಿ.
ಹೌದಾ.
ಪರೀಕ್ಷೆ.
ಹ್ಮ್.
ನಿಮ್ದು ವಿದ್ಯಾಭ್ಯಾಸ ಹೇಗ್ ನಡಿತಿದೆ.
ನಮ್ದು ಚೆನ್ನಾಗ್ ನಡೀತೈತೆ. ವಿದ್ಯಾಭ್ಯಾಸ ಮುದ್ಯಾಭ್ಯಾಸ ಪರೀಕ್ಷೆ ಐತೆ ನಮ್ಗೇ. ನಾಳೆ ಹ್ಮ್ ಪರೀಕ್ಷೆ ಐತೆ ಓದ್ಬೇಕು ಸ್ವಲ್ಪ. ಹ್ಮ್. ಮೆ ಹೇ ಚೆನ್ನಾಗ್ ನಡಿತೈತೆ ನಮ್ದು.
ಹಾ ಹೌದಾ.
ಏನ್ ಸಮಾಚಾರಗಳು.
ಹ್ಮ್ ಹೇಳ್ಬೇಕ್ ನೀವೇ.
ಹೇಳ್ಬೇಕು ಏನಂದ್ರೇ ಕ ಕರೆ ಮಾಡಿದ್ದು ವಿಶೇಷ.
ಹ್ಮ್ ಹ್ಮ್.
ಹ್ಮ್. ಹಿಂಗೆ ನಮ್ಮೂರಲ್ಲಿ ಜಾತ್ರೆ ಐತೆ. ಯಾವಗಾ ಅಂದ್ರೆ ಹ್ಮ್ ಮುಂದಿನ ವಾರದ ದಲ್ಲಿ ನಮ್ಮೂರಲ್ಲಿ ಜಾತ್ರೆ ಐತೇ. ಅದಕ್ಕೆ ಜಾತ್ರೆಕ್ ಕರಿಯೋಣಾ ಅಂತ್ ತಿಳ್ಬಿಟ್ಟು ಎಲ್ಲಾ ನಮ್ಮ ಮ್ಮ ಗೆಲ್ತಿ ಗೆಲ್ತಿ ಗೆಲ್ಲಿಯರ್ಗೆಲ್ಲಾ ಹೂ ಕರೆ ಮಾಡ್ತಿದ್ದೆ ಹಂಗೇ ನಿಮ್ಗೆ ಮಾಡ್ದೆ. ಹ್ಮ್ ಮುಂದಿನ್ ವಾರ್ ಡಾನೂ ಜಾತ್ರೆಗ್ ಬನ್ನಿ ಎಲ್ಲರು ಆಯ್ತ.
ಹಾ ಬರ್ತೀವಿ.
ಹ್ಮ್. ಹ್ಮ್ ನಮ್ಮೂರಲ್ಲೀ. ನಮ್ಮೂರಲ್ಲಿ ಜಾತ್ರೆ ಹೆಂಗಂದ್ರೆ ದೇವುರ್ನ್ ತರ್ತರೆ ಬೇರೆ ಊರುಕ ಬೇರೆ ಊರುಗಳಿಂದ ದೇವುರ್ನ್ನ ತಗೊನ್ಬರ್ತಾರೆ ಹ ಚೌಡೇಶ್ವರಮ್ಮ ಗಂಗ್ ಹಂಗಮ್ಮ ಅಂತಾ ತ ಆ ತಗೊಂಬಂದು ಊರ್ಗೆ ಅಲ್ಲಿ ಅವ್ರ ಹೇ. ಹ್ಮ್ ಹಾ ನೈಟ್ ಎಲ್ಲಾ ಮೆರ್ ಮೆರ್ವಣಿಗೆ ಮಾಡ್ತರೆ. ಹು ದೇವ್ರನ್ನಾ ಕರ್ ಊರಲ್ ಇರ್ ಇ ತರ್ ಕರ್ಸಿ ನೈಟ್ ಎಲ್ಲ ತುಂಬಾ ಚೆನ್ನಾಗಿ ಅವ್ ಆ ದೇವ್ರಿಗೆಲ್ಲಾ ಅಲಂಕಾರ ಮಾಡಿ. ಹಾ ನೈಟೆಲ್ಲ ಉಕು ನೈ ಉ ರಾತ್ರೀ. ಊರೆಲ್ಲಾ ಮೆರವಣಿಗೆ ಮಾಡ್ತಾರೆ
ಹಾ
ಹು ಎಷ್ಟು ಒಂದು ಆರು ಗಂಟೆ ಏಳ್ ಗಂಟೆಗೆ ಶುರು ಮಾಡಿದ್ರೆ ಮುಂಜಾನೆ ಐದ್ ಗಂಟೆ ನಾಲ್ಕ್ ಗಂಟೆವರೆಗೂ ಮೆರವಣಿಗೆ ನಡ್ ಡಿಯುತ್ತೆ ಅಷ್ಟು ಚೆನ್ನ್ಗ್ ಮಾಡ್ ತಾರೆ ದೇವಿಗೆಲ್ಲ ಅಲಂಕಾರ ಮಾಡಿ ಮನೆ ಮನೆಗೆ ಹೋಗಿ ಪೂಜೆ ಮಾಡ್ಸಿ
ಓ ತುಂಬಾ ಜೋರ್ ನಡಿಯುತ್ತೆ
ಹ್ಮ್ ಚೆನ್ನಾಗ್ ನಡೆಯುತ್ತೆ ಅಲ್ಲಿ ದೇವರು ಎಷ್ಟು ಸತ್ಯ ಅಂದ್ರೆ ನಮ್ಮ ಮನೆಗಲತ್ರ ಬರ್ತಾರಲ್ಲ ದೇವ್ರು ನಮ್ ನಾವ್ ನಮ್ ನಾವೇನಾದ್ರು ಅವ್ರಗೆ ಕೋರಿಕೆ ತೀರಿಸ್ದೆ ಇವಾಗ ಏನಾದ್ರು ಬೇಡ್ಕೊಂಡಿರ್ತೀವಲ್ಲ ಅವ್ರಗೆ ಇಂತಾದ್ ನಿಮ್ಗ್ ಮಾಡ್ತವ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರಗೆ ಮಾಡಿರಲ್ಲ ನಾವು
ಹಾ
ಅಲ್ಲಿಗೆ ಮಾಡಿರಲ್ಲ ಅದಕ್ಕೆ ಅವರು ದೇವರು ಫುಲ್ಲು ಹ್ಮ ಒಂತರ ತಿರುಗ್ಬಿಡ್ತಾರೆ ಅಲ್ಲೇ ಹ್ಮ್ ಮನೆ ಮನೆ ಮೇಳೆಗೆ ಬಂದ್ಬಿಡ್ತಾರೆ ಮನೆ ಎಲ್ಲರ ಮೇಲೊ ಜಾಗೃತಿ ಮತ್ತೆ ನೈಟ್ ಎಲ್ಲ ಮೆರವಣಿಗೆ ಮಾಡ್ತಾರೆ ಮತ್ತೆ ಹಗ್ಲು ದೀಪ ದೀಪಾರಾಧನೆ ಮಾಡ್ತಾರೆ ದೇವ್ರಿಗೆ ದೀಪ ಹಚ್ತಾರೆ ಅದೇ ಗೊತ್ತಲ್ಲ ಹಾ ಇದ್ರಲ್ಲಿ ಮಾಡ್ತ ತರಲ್ಲ ಬೆಲ್ಲದಲ್ಲಿ ದೀಪಗಳು
ಹಾ ಹೌದು ಕೇಳಿದ್ದೀನಿ
ಬೆಲ್ಲದಲ್ಲಿ ದೀಪಗಳ್ ಮಾಡಿ ಅವ್ರಿಗೆ ಒಂದ ಯ ಮೂರ್ ದೇವ್ರಿಗೆ ಮಾಡ ತ್ತಾರೆ ಹ್ಮ ಒಬ್ಬೊಬ್ ದೇವ್ರಿಗೆ ಎರಡೆರಡು ದೀಪ ಸಲ್ಲಿಸ್ತಾರೆ ಹಂಗೆ ಮೂರ್ ದೇವ್ರಿಗೆ ಆರ್ ದೀಪ ಸಲ್ಸ್ಬಿಟ್ಟು ಮತ್ತೆ ಮ ಮನೇೆಯಲ್ಲಿ ಎರಡು ದೀಪ ಇರ್ತಾರೆ ಹ ಅಂದ್ರೆ ಹ ಮನೆಯಲ್ಲಿ ಅಜ್ಜಿ ತಾತ ಹಾಗೆ ಅಂತ ಹೇಳ್ಬಿಟ್ಟು ಅಂತಿರೋದು ಹೌದು ಹ್ಮ ದೀಪಗ್ಳ ಎಲ್ಲಾ ಸಲ್ಸಿ ಫುಲ್ಲು ಅವತ್ ಆಗ ಮಾಂಸಾಹಾರಿ ಫುಲ್ಲು ದೇವ್ರಿಗೆ ಬಲಿ ಕೊಡೋದು
ಒ ನೀವನು ಮಾಡ್ತೀರಾ
ಹ್ಮ್ ಊರಲ್ಲೆಲ್ಲಾ ಮಾಡ್ತ.. ಬಲಿದಾನ ಹೂ ಬಲಿದಾನ ಬ ವಿಧಾನ ಕೊಡ್ತಾರೆ ದೇವ್ರಿಗೆ ಫುಲ್ಲು ಅವವತ್ತೆಲ್ಲಾ ಮಾಂಸಾಹಾರಿನೇ ಚೆನ್ನಾಗಿರುತ್ತೆ ಅದಕ್ಕೆ ಎಲ್ಲರೂನ್ನ ಕರೀತಿದ್ದೀನಿ ನಮ್ಮ ಗೆಳೆಯಾರೂ ಗೆಳತೀರ್ನೆ ಎಲ್ಲ ಕರೀತಿದ್ದೀನಿ ಬರಕ್ಕೆ ಅದಕ್ಕೆ ನಿಮನ್ನ ಕರಿ.... ತಿರುನಿ
ಹ್ಮ್ ಹ್ಮ್ ಬರ್ತೀನಿ ಬರ್ತೀನಿ
ಹೂ ತಪ್ಪದೆ ಬರ್ಬೇಕು ಮಿಸ್ ಮಾಡ್ಬಿಡಿ
ಹಾ ನಾವು ಮರಿಯಲ್ಲ ಬರ್ತೀವಿ ಹ್ಮ್ ಹೇಗಿದ್ದಾರೆ ನಿಮ್ಮ ಸ್ನೇಹಿತರು
ಎಲ್ಲಾ ಚೆನ್ನಾಗಿದ್ದಾರೆ ಹ ಎಲ್ಲಾ ಕರೆ ಮಾಡ್ತಾರೆ ಅವಾಗವಾಗ ಮಾತಾಡ್ತಾರೆ ಚೆನೆ ಚೆನಾಗಿದ್ದರೆ ನಿಮ್ಮ್ಗೆಗೆ ಮಾಡಲ್ವಾ
ನನ್ಗೆ ಯಾರು ಮಾಡಲ್ಲ ಒಬ್ರೇ ಮಾಡ್ತಾರೆ
ಹೌದಾ ಯಾರೊಬ್ಬರ್ ಬಿಡಿ ಒಬ್ಬ ಒಬ್ಬ... ಸ್ನೇಹಿತೆ ಒಬ್ಬ ಸ್ನೇಹಿತ ನೂರು ಜನಕ್ಕೆ ಸಮ ಸಮ ಹೌದು ಒಬ್ರಿದೆ ಸಾಕಲ್ವಾ
ಇಬ್ಬರು ಇದ್ರೆ ಸಾಕ್
ಹ್ಮ್
ಹ ಹ ಓದದಕ್ಕೆ ಹೋಗಿರ್ತೇನಲ್ವಾ ಅಲ್ಲೇ ಸಿಗುತ್ತೆ... ತ್ತರ್ರ್ ನಮ್ಮೂರ ಲ್ಲಿ ಯಾರು ಇರಲ್ಲ ಎಲ್ಲರೂ ದುಡುದಕ್ಕೆ ಹ್ಮ್
ಊರಲ್ಲಿ ಯಾರು ನಿನ್ಗೆ ಗೆಳತ್ ಗೆಲ್ತಿ ಗೆಳೆಯರ್ ಯಾರು ಇಲ್ವಾ ಅವರು ಲ್ಲಿ
ಊರಲ್ಲಿ ಗೆಳತಿ ಯಾರು ಗೆಳೆಯರ ಇದಾರೆ ಆದ್ರೆ ಬಹಳ ದೂರ ಇದ್ದ್ರ.
ಹೌದಾ.
ಹ್ಮ್ ಅವುರು ಬರಕೆ ಆಗಲ್ಲ. ನಾವನು ಹೋಗಕ ಆಗಲ್ಲ.
ಹೌದೌದು.
ತುಂಬಾ. ಹ. ಕೆಲ್ಸಲ್ಲಿ ತೊಡಗಿರ್ತ. ತರ ಅವ್ರನು. ಹೇಳ್ಬೇಕು ನೀವ ಏನ್ ಮಾಡ್ತಾ ಇದೀರಾ.
ಏನ್ ಮಾಡ್ತಿದ್ದೀನಿ ಅಂದ್ರೆ. ಸುಮನೆ ಕುೂತ್ಕೊಂಡಿದ್ದೀನಿ ಇನ್ನ. ಹಸು ಆಗ್ತೈತಿ ಊಟ ಕೂಪಯಕ್ ಹವಾಗ. ಹಗೆ ಎಲ್ಲರಿಗೂ ಮಾಡ. ನಡು ನ ಕರೆ ಮಾಡಿ ಎಲ್ಲಾರನ್ನ ಕರಯೋಣ ಅಂತ ಹೇಳ್ಬಿಟ್ಟು ಹಂಗೆ ಮಾಡ್ತಿದ್ದೆ ಹಂಗೆ ನಿಮ್ಗೆ ಮಾಡ್ದ.
ಹ್ಮ್.
ಹ್ಮ್ ನೀನ್ ಮನ ಇಲ್ಲ ಎಲ್ಲಾ ಆರಾಮಲ್ಲ.
ಹಾ ಮನೇೆಯಲ್ಲಿ ಎಲ್ಲಾರ ಚೆನ್ನಾಗಾರ.
ಹ್ಮ್ ನಿಮ್ ಕಡೆ ಮಾವನ್ಕಾಯಿ ಬೆಳಿತಾರಾ.
ಹಾ ಬೆಳೀಿತಾರೆ ತುಂಬಾನ ಬೆಳೀಿತಾರೆ. ಹ್ಮ್ ನಮ್ಮೂಊರಲ್ಲಿ ಹ ನಮ್ಮೂರಲ್ಲಿ. ಈ ಮಾನ್ಕ ಬೆಳೆದ್ರಲ್ಲಿ ತುಂಬಾ ಇದು.
ಹೌದಾ.
ಹ್ಮ್. ತುಂಬಾ ಇರ್ತದ.
ಹ್ಮ ನಮ್ ಕಡೆನೋ ಬೆಳಿತಾರೆ ಮಾನ್ಕೈ ಜನ.
ಹ್ಮ್ ನಿಮ್ಮ ಬೆಳತಾರಾ. ಹ್ಮ್.
ಹ ನಾವು. ಅಮ್ಮ ಅವ್ರು ಕೆಲ್ಸಕ್ಕೆ ಹೋಗ್ತಾರಲ್ಲ ಅವಾಗ. ತಗೊಂಡ್ ಬಂದ್ಬಿಡ್ತಾರೆ ಬೇರವ್ರ ತೋಟಲ್ ಕತ್ಕೊಂಡ ಬಂದ್ಬಿಡ್ತ.
ಹ ಹೋ.
ಹ. ಹ್ಮ.
ಮತ್ತೆ ಹೇಗಿದೆ ನಿಮ್ ಕಡೆ ಎಲ್ಲಾ ಮಳೆ.
ಮಳೆ ಫುಲ್ ಜೋರ್ ನೋಡು ಮಳೆ ಹ ಇದು ಗೊತ್ತಾ ಆದ್ರೆ ನಾವು ಜಾತ್ರೆ ಮಾಡ್ತೀವ ಅಂತ ಹೇಳ್ದಲ್ಲ. ಅ ದೇವರು. ಹ ದೇವ್ರನ್ನ ತಗೊ್ ಬರ್ತೀವಲ್ಲ ಆವತ್ತು ಖಂಡಿತವಾಗಿಾಗ ಮಳೆ ಬಂದೇ ಬರುತ್ತೆ ಗೋತ್ತಾ
ದ
ಹೌದು ಅದೇಏನು ಅ ಸತ್ಯ ಅ ಪ್ರತಿ ವರ್ಷ ಅಂತಲ್ಲ ದೇವ್ರನ್ ತರ್ತಿವಲ್ಲಾ ಜಾತ್ರೆ ಮಾಡುವಾಗ ಅದೆವ್ರ್ನಾ ಮೇ ಮೆರವಣಿಗೆ ಮಾಡೋ ಟೈಮಲ್ಲಿ ಆಗ್ಲಿ ಇಲ್ಲ ದೀಪ ಸಲ್ಲಿಸೋ ಟೈಮ್ ಅಲ್ಲಿ ಆಗ್ಲಿ ಯಾವದೋ ಒಂದು ಸಮಯದಲ್ಲೇ ಹ ಇದಾಗುತ್ತೆ ಮತ್ತೆ ಮಳೆ ಬರುತ್ತೆ ಅದೇನ ನಂಬತಾರೆ
ಹೇಾರ
ಒ ನಂಬಿಕೆ ಇರುತ್ತಲ್ವಾ ಹೌದ ಹೌದ
ಹ್ಮ್
ಹ್ಮ ಚೆನ್ನಾಗಿರುತ್ತೆ ಗೊತ್ತ ಎಷ್ಟ ಚೆನ್ನಾಗಿರುತ್ತೆ ಫುಲ್ಲುನ್ನ ಮಾಂಸಾಹಾರಿ ಯಾವತ್ತು ನೀವು ಮಾಂಸ ತಿಂತಿರಾಲ್ವಾ
ಹಾ ತಿಂತೀನಿ
ಹ್ಮ್ ಏನ ಇಷ್ಟ ನಿಮ್ಗೆ ಮಾಂಸದಲ್ಲಿ
ನನ್ಗೆ ಚಿಕನ್ ಅಂದ್ರೆ ಇಷ್ಟ
ಕೋಳಿ ಮೋಟ್ಟೆ ನಾಟಿಕೋಳಿ ಗೆ ಕಬಾಬು ಇವು ತಿಂತೀರಾ ಬಿರಿಯಾನಿ
ಓ ಸಕ್ಕತ್ಗಿಿರುತ್ತ ಅವಂತ
ಹ್ಮ್ ಬನ್ರೀ ಅದೇ ಮಾಡ್ಸೋಣ ಕಬಾಬ್ ಮಾಡ್ಸೋಣ ಅದು ಬಿರಿಯಾನಿ ಮಾಡ್ಸೋಣ ಎಲ್ಲಾ ಮಾಡ್ಸೋಣ ಬಂದ್ರಿ ಎಲ್ಲರ ಚೆನ್ನಾಗೆ ತಿಂದು ಎಲ್ಲಾ ನೋಡ್ಕೊಂಡು ಹೋಗಿರಂತೆ
ಹಾ ಬರ್ತೀವಿ ಬರ್ತೀವಿ
ಹ್ಮ ಒಂದೇರಡು ದಿನ ಮುಂಚೆ ಬಂದ್ಬಿಡ್ರಿ
ಹ್ಮ್.
ಏನು ಸಮಾಚಾರಗಳು
ಹೇಳ್ಬೇಕು ನಿಮ್ ಇಷ್ಟ ಅದನ್ನೆ ಯಾವದು
ಹ
ನಿಮ್ಗೆ ಇಷ್ಟ ಇಷ್ಟದನ್ನುು
ಅಂಗೆ ನಂಗ ಇಷ್ಟವಾಗಿರ ಹಣ್ಣು ಅಂದ್ರೆ ನಂಗೆ ಇದು ಬರುತ್ತಾಲ್ಲ ಸೀಬೆ ಕಾಯಿ
ನಿಂಭಿಕಾಯನ
ಸೀಬೆಕಾಯಿ ಇಷ್ಟ ನಂಗೆ ಹೌದು ಸೇಬೆ ಕಾಯಿ ಇಷ್ಟ ಆಪ್ ಸೇಬ್ ಇಷ್ಟ. ಮಾವಿನಕಾಯಿ ಇಷ್ಟ. ಇವಾಗ ಇದು ಇದು ಈ ಕಾಲ ಅದೇ ಅಲ್ವಾ. ಬೇಸಿಗೆ ಕಾಲದಲ್ಲಿ ಮಾವಣಿಗೆ ಜಾಸ್ತಿ ಅಲ್ವಾ ಮಾವನಿಗೆ ಜಾಸ್ತಿ ಇಷ್ಟ ಇವಾಗ.
ಹ್ಮ್ ನರೆಲ್ಲಣ.
ನೇಳೆನಾನ ಇಷ್ಟ ಎಲ್ಲಾನೂ ತಿಂತೀವಿ ಅದ್ರ ಇಷ್ಟ ಜಾಸ್ತಿ ಇಷ್ಟ ಆಗಿರೋದಂದ್ರೆ ನನ್ಗೆ ಸೇಬು ಅದು ಸೀಬೆ ಕೈ ಜಾಸ್ತಿ ಇಷ್ಟ.
ಸಿಬೇಕಂದ್ರೆ ತುಂಬಾ ಇಷ್ಟನಾ.
ಹೌದು ನಂಗಗೆೇನ ಗೊತ್ತಿಲ್ಲ ಸಿಬೇಕಾ ಇಷ್ಟ.
ಸಿಬೆ ನೋಡಿಲ್ವ ನಾನು.
ಇದೆನ್ನು ಹೋಗ್ತಿಲ್ವ ನಂಗೆ ಗೋವಾ ಅಂತಾರಲ್ಲ
ಹೌದಾ ಹ್ಮ ಏನೋ ಗೊತ್ತಾಗ್ತಿಲ್ಲ ಸರೆ ಬಿಡಿ. ನಮ್ಮ ಮನೇಲಿ ಕರಿತಿದ್ದಾರೆ ಓಕೆ.
ಧನ್ಯವಾದಗಳು.